ಹಲೋ
ಕೆವ ಸೈಾನ
ಏನ್ ಮಾಡ್ತಿದ್ದ ಬಿ ಹಾ ಬಿೀ ಕೇಳಿಸ್ತಾದೆ
ಈಗಿನ ಒಂದ್ ನಾಲ್ಕ್ ಚಪಾತಿಿಂದ ಕುತಿದ್ದೀನಿ
ಹ್ಮ ಹ ಚಪಾತಿ ಏನ್ ಪಾಲ್ಯ ಮಾಡಿದರು ಚಪಾತಿ ಏನ್ ಪಾಲ್ಯ
ಅ ಮುಳುಗ ಬದ್ಕಾಯಿಲ್ ಏನ ಮರ್ತಾರಲ್ಲ ಹೆಣಗಾಯಿ
ಾನ ಕಾಯಿಪಲ್ಲ
ಎಣ್ಣಗಾಯಿ ಮತ್ತೆ ಕೋಳಿ ಸಾರು
ಹ ತಕತ್ತ ಬ ಮಾಡ
ಅಂದ್ರೆ ಬಂದ್ ಬಂದು ಸಂಜೆ ಬಂದ ತಿಂದಿದ್ದೆ
ಹ್ಮ್
ಹ ರೈಸ್ಾ ಅದೇ ಡೈಜೆಸ್ನ್ ಆಯತರಾ ಈಕ್ಕೆ ಈಗ ನಾಲ್ ಅಕ್ಷರ ಅಲ್ಲೇ ಮುಗ ಇಲ್ಲಾ ಅಂದ್ರೆ ಜಾಸ್ತಿ ಓಡ್ತಿತ್ತು ಬಜಾರು
ಅ
ಹ್ಮ್
ಹಂಗೆ
ನೀವು ಮುಊಟ ಮಾಡಕ ತಕಂದ್ರ ಈಗ ಮಾಡಕ್ ಹಾಗ
ಇಲ್ಲ ಇಲ್ಲ ಮಾಡ್ಕೊಂಬಂದೆ ಮುದ್ದೆ ಮತ್ತೆ ಬೆಂಡೆಕಾಯಿ ಹುಳಿ ಮಾಡಿತ್ತು
ಹಾ
ಅಮ್ಮ ತಿಂದು ಆಮೇಲೆ ಅನ್ನ ಬಾಲ್ಡ್ ರೈಸ್ ಮಾಡಿದ್ರು ಮನೇಲಿ
ಅದು ಪರಗದ ಮ್ರೆ
ಬಹಳ ರಷ್ಟತಿ್ದ
ಹಾ
ಅದಕ್ಕೆ ಮಜ್ಗೌಳಿಂದ ಇದು ಸರಿ ಬೆಂಡಟ ಉುಳಿನೇ ಇತ್ತು ಹದನೇ ತಿನ್ಕೊಂಡ್ ಬಂದು್
ಮತ್ತೆ ಈಗ ಅಲ್ಲಿ ಊಟಕ್ಕೆ ಹಲ್ಲ ಕ್ಯಾಂಟೀನ್ಗೆ
ಇಲ್ಲ ಇಲ್ಲ ಅಷ್ಟೇ ಸಾಕ ಇಲ್ಲೂ ಮುದ್ದೆ ಕೊಡ್ತಾರೆ ಇವತ್ತು
ಹಂಗ ನಾಳೆ ಮುದ್ದೇನ ಅಲ್ಲಿ ನಮಗಿಲ್ಲ
ಹೌದು ನಾಡೆ ಮ
ಮತ್ತೆ ಅಣ್ಣ ಊರ್ ಕಡೆ ಹೋಗದ ಇಾಗ
ಊರ್ ಕಡೆ ಸದ್ಯಕ್ ಹೋಗಲ್ಲ ಬ ನೀನ್ ಹೋಗ್ತಿಯಾ
ಮೂದರ ಹಬ್ಬಕ್ ಹೋಗ್ಬೇಕು ಅಣ್ಣ
ಯಾವಾಗ
ಮಾರಿ ಹಬ್ಬಾ ಅಂತ
ಹಾ ನಿಮ್ ಕಡೆ ಮರಿ ಹಬ್ಬ ಮಾಡ್ತಾರಲ ಅದಾ
ಹ್ಮ ಸಿದೇನೆ
ಹ ಹಾ ಅದೇ ದೇವರೆಲ್ಲ ಹೊತ್ಕೊತಿರ್ಲಾ ಅವಾಗೈತಾನೆ
ಹಾ ಹೇಳಿದ್ದೀನಿ ನಾನು ನಿಮ್ಗೆ
ಇಲ್ಲ ಅದೇ ಸ್ವಲ್ಪ ಸ್ವಲ್ಪ ಹೇಳಿದ್ದೆ ಫುಲ್ ಪ್ರೊಸೆಸ್ ಏನ್ ಹೇಳಿಲ್ಲ ನೀನು
ಅಂದ್ರೆ ಅದೇ ಗ್ರಾಂಡ್ ಹಬ್ಬ ಅಂದ್ರೆ ಅದೇನೆ ಇದ್ರಾಗಿ ಹಂ ಅಂದ್ರೆ ಅದು ಸಂಬಂಧಕ್ ಹ ಅಗೆ ದೇವರೆಲ್ಲಾ ಅಡ್ಡ ದೇವರು ಎಲ್ಲಾ ಒಣಸರ್ತವಿ ಆಮೇಲೆ ನಮ್ ದೊಡಪ್ಪನೇ ನಮ ದೊಡಪ್ಪ ಅಲ್ಲಿ ಗುಡಿಗೌಡರು
ಹ್ಮ್
ಅಂದ್ರೆ ಗುಡಿ ಮೇನ್ ಇರ್ತಾರ ಅವರು ಅಮೇಲೆ ಇನ್ನೊಂದು ದೊಡ್ಡಪ್ಪಾ ಅವ್ರರಿಗೆ ದೇವ್ರರು ಬರೋ
ಹ್ಮ್
ಅವ್ರ ಮೈ ಮೇಲೆಲ್ ದೇವರು ಬರುತ್ತೆ ಆಮೇಲೆ ನಮ್ದು ದೇವ್ರ ಅಂತ ಹೇಳ್ದನ ಆ ದೇವರು ದೇವರ ಒಂಡಸ ಒಂಡ ಅಂದ್ರೆ ದೇವರೆಲ್ಲ ಮರವಣಿಗೆ ಅದೆಲ್ಲ ಮಾಡ್ತೇವಿ ಆಮೇಲೆ ಕುರು ಕುರ್ಕಂಡು ಇಡಿಯೋದು ಗೊತ್ತಾ
ನ ನ
ಕುರಕಾಣ ಕಡಾದ
ಇ
ಅದ ಎಂತ ಅಂದ್ರೆ ಈಗ ಅಡ್ಡದವ್ರು ಹೊತ್ಕೊಂಡಿರಿ ನಾಕ್ ಜಾನ ಅದೇ ಆ ದೇವರಲ್ಲಿ ಹೂವು ಮಾಡರ್ತಿರ್ತಾರಲ್ಲ ಅದ ಹೂವನಾ ಅಂದ್ರೆ ಕೋರ್ ಏನ ಕೋರ್ಕಂಡು
ಹಾ
ಪರ್ ಕಂಡ ಎದರೂ ಅವಸ್ಯಕ್ ಬರದದ
ಹಾ
ಅಂದ್ರೆ ಹೂನ ಎಲ್ಲಾರ ಅಂದ್ರೆ ಮೇರ್ಲಿ ನಮ್ದು ಈಗ ಆಫೀಸ್ ಐ್ತಲ್ಲ ಎಚ್ ಆರ್ ಡಿಪಾರ್ಟ್ಮೆಂಟ್
ಹಾ
ಹ ಸೂರಕ್ ಹೋಗಿ ಔಸಕ್ ಬರೋದು ಅಂದ್ರೆ ಬಚ್ಚಿಕ್ ಬರೋದು
ಹ್ಮ್ ಹ್ಮ್
ಅಂದ್ರೆ ಮನೆಗಳ ಇರ್ತ ಸುತ್ತಮುತ್ತ ಎಲ್ಲಾರ ಸಿಕ್ ಆಮೇಲೆ ದೇವರು ದೇವಸ್ಥಾನ ಅತ್ರಸ ಆಮೇಲೆ ಹೋಗಿ ದೇವರು ಹೋಗ ಖಂಡಡಿ ಅದದ ಅರ ಆ ತರ ಕಡರು ನಮದರು ಎಕ್ಸ್ಪರ್ಟ್
ಹಾ
ಅಂದ್ರೆ ಏನ್ ಅನ್ಕಳ್ತಾರೆ ನಾಲ್ ಚನಓದತ್ತಿರೋರು ಮುಂದೆ ಎ ತಲ್ತಾರ ಹಿಂದೆಡ ತಲ್ತಾರೆ ಅಂತ ಆತರ ಅನ್ಕೊತಾರೆ ಅಂದ ತಳ್ಕೊಂಡು ತಳ್ಕೊಂಡ ಎಕ್ಸಾಕ್ಟ್ ಪ್ಲಸ್ ಅದು ಅದು ಅದು ಅದು ವಿಚಾರ ನಂಬರ್ ಆರು ಹ
ನಂಗ
ನಮ್ದ್ ಫೇಮಸ್. ಹ ಅದ ಬಚ್ಚಿಕ್ಕರ್ತಾರ ನೀಟಾಗಿ ಎಕ್ಸಾಕ್ಟ್ ಸ್ಲೇಸ್ ಗ ಹೋಗಿ ಅಲ್ಲಿ ನಿಂತಕೊಳ್ಳೋದು.
ಹ್ಮ್ ಹ್ಮ ಹ್ಮ್ ಹ್ಮ್ ಹ್ಮ್.
ಅಂದ್ರೆ ದೇವ್ರ ಶಕ್ತಿ ಅಲ್ಲ ಗೊತ್ತಾಗುತ್ತೆ ಯಾವ್ ತರ ದೇವರು.
ಹ್ಮ್ ಹ್ಮ್.
ನಿಮ್ ಕಡೆ ಈತರ ಇದ್ದಾರ ಐತ
ಈ ತರ ನಮ್ ಕಡೆ ಹಂಗೇನಿಲ್ಲ ಓ ಬಸವಣ್ಣ ಇರತ್ತಲ್ಲ ಬಸವಣ್ಣ ಈ ತರ ಮಾಡುತ್ತೆ.
ಹ
ಯಾ ಯಾರಾದ್ರರು ಏನಾರ ಮಾಟ ಗಿಟ್ ಟ ಮಾಡ್ಸಿದ್ರೆ ಅದು ಹೋಗಿ ಕಣ್ಣ ಹಿಡಿಯುತ್ತೆ. ಹ ಅಲ್ಲಿ ಯಾ ಮಾಡಿಸಿ ಎಲ್ಲ ಯಾ ಅದರ ಹೊಲ್ದಲ್ಲಿ ಬೆಳೆ ಬರ್ಬಾರ್ದು ಹಂಗೆ ಹಿಂಗೇ ಮ ಜಾಸ್ತಿ ಬೆಳೆ ಬರ್ತ ಇದ್ರೆ
ಈಗ ಅದ್ರಲ್ಲೂ ನಮ್ಮ ಅಪ್ಪಂದ ಇತ್ತ ಅಲ್
ಹ್ನ.
ಹ್ನ ಒಂದೊಂದ ಟೈಮ ಅದ ಫೈನ್ ಮಾಡೋದ ಕಷ್ಟ ಆಯ್ತಿ ಇರತ್ತೆ ಅಂಕಳಿ ಅದ ತುಂಬಾ ಕಷ್ ಇಷ್ಟ ಇರೋ ಜಾಗಾಕ್ಕ ಸಿಕ್ ಬಂದಿದ್ರರ ಅಂಕೋಳಿ ಹಾಟೈಮ ನ ಅಪ್ಪಾಜಿ ನಮ್ಮ್ ಅಪ್ಪಾಜಿಯನ ಹೊತ್ಕೊಂಡ್ರೆ ಅಕ್ಯುರೇಟ್ ಆಗಿ ಹಿ ಅದಕ್ಕೆ ಜಾಸ್ತಿ ಜನ ಪ್ರಿಫರ್ ಮಾಡ್ತಾರೆ ನಮ್ಮ್ ಅಪ್ಪಾಜಿನ
ಹ್ಮ್ ಹ್ಮ್.
ಅದೊಂದನ ಖುಷಿ ಜಾ
ಹ್ಮ್.
ಅಂದ್ರೆ ಅದೇನ ಒಂತರ ನಂಗ ಫೀರ್ ಮತ್ತೆ ಕೆಲ್ಸ ಜಾಸ್ತಿಯಾ.
ಏನಿಲ್ಲ ಅಬಿ ಅದೇ ಸಿಕ್ಸ್ ನೈನ್ಟಿ ಅಂತ ಒಂದ್ ಮಾಡಲ್
ನಿದ್ದೆ ಅಂತರ ಬರುತ್ತೆ
ನಿದ್ದೆ ಬರುತ್ತೆ ಆದ್ರೆ ಮಾಡಲ್ಲ ಒಂದ ನಾಲ್ಕ ಗಂಟೆ ಗಂಟೆ ಮೇಲೆ ಬರುತ್ತೆ ನಿದ್ದೆ ನಾಲ್ಕು ಐದು ಗಂಟೆ ಮೇಲೆ ಬರುತ್ತೆ
ಏನ್ ಮೋಖಗೀಕ ತೊಳ್ಕೊ ಬರ್ತೀರಾ ಎಂತ
ಎಲ್ಲ ಹೇಳಿ ಹೋಗ್ಬಿಟ್ಟು ಒಂದು ಟೀ ಕುಡ್ಕೊಂಡ್ ಬರ್ತೀನಿ
ಅವಕ್ ಫೋನ್ ಮಾಡ್ತಿರ ಇಲ್ಲ
ಯಾರಿಗೆ
ಅವಕ್ಕ
ಇಲ್ಲ ಮಾಡಲ್ಲ ಯಾವಾಗ ಎಸ್ಟೊಡಲಾ ನಲ್ಲ ಇಲ್ಲ ಇಲ್ಲ ಇವಾಗೆಲ್ಲ ಮಾಡದು
ಬಾ ಅಬೇಣ್ಣ ಬಾರಿ ಇದಾಗಿ ಹ ಎಂತ
ಹಾ ಅವ್ರ ಏನಾದ್ರು ಸ್ವಲ್ಪ ಹೊರ್ಗಡೆ ಇದ್ರು ಅಂದ್ರೆ ಮಾಡ್ತೀನಿ ಅಂದ್ರೆ ಇನ್ನು ಅವ್ರು ಮಲ್ಗದ್ ಯಾವಾಗ್ಲೂ ಹ ಮಲ್ಗದ್ ಲೇಟ್ ಅವ್ರಿ ಯಾವಾಗ್ಲುೂ
ಹ್ಮ್
ಆ ಏನಾದ್ರೂ ಹೇಳೇ ಅಂದ್ರೆ ಅವರೇ ಮಾಡ್ತಾರೆ ಎಮರ್ಜೆನ್ಸಿ ಏನಾದಾರು ಹೇಳೇಬೇಕು ಮಾಡ್ತಾರೆ
ಹೇಳದಿರ ಅವ್ರೇ ಮಾಡ್ತಾರಾ
ಅವ್ರೇ ಮಾಡ್ತಾರೆ ನಾನನ್ಂತೂ ಕಾಲ್ ಮಾಡ್ ಯಾಕಂದ್ರೆ ಅವರು ಮನೇಲಿ ಇತಾರಲ್ಲ ಇಲ್ಲ ಸಿಕ್ಕಿರ್ಲಿಲ್ಲ ಮನೆ ಹೋದ್ಮೇಲೆ ಫೋನ್ ಮಾಡ್ದ ಹೆಂಗಿದಿದ್ದಾರೆ ಅಂತ
ಹಾ ಹೇಳಿದ್ರ ಕಥೆಗಳ
ಹಲೋ ಏನ್ ಹೇಳಿಲ್ಲ ಕಥೆ ಏನಾಯ್ತು ಹಾ
ಅದು ಸೆಮ್ಟಿ ಬೋರ್ಡ್ ಲೈನ್ ಇದೆಯಲ್ಲಾ ರಿವಾರ್ಕ್ ದು ಬೋರ್ಡ್ ಗಳು ಜಾಸ್ತಿ ಾವ ಹನ್ ಪವನ ಯಾರ ಇದಾನ ನಾನನ್ ಕರೆಕ್ಟಾಗಿ ಕ್ಲಿಯರ್ ಮಾಡಿಲ್ಲ ಮುನ್ನೂರ ಮೇಲ್ ಇದಾವಂತವು ಈ ಬೋರ್ಡ್ ಯಾವ್ದ ಯಾವ್ದದ ಬೋರ್ಡ್ ಗಳು ಅದ ರಮಖಾನ್ಸರ್ ಹೋಗಿ ಹಾಕ ಕೊಟ್ಬಿಟ್ಟ ಯಾವಾಗ ನೆನ್ನೆನ ನೆನ್ನೆ
ಹ್ಮ್ ಹಾ ಹಾ
ಅದು ಹೆಂಗಗೆ ಅಂದ್ರೆ ಈಗ ಕಿಟ್ಟಿಂಗ್ ನೆಕ್ಸ್ಟ್ ಕಿಟ್ಟಿಂಗ್ ಏನ ಇಲ್ಲ ಅಂತ ಹೇಳ ಹೇಳಿರದು ಅದನ್ನ ಉಮ್ಮಶಂ ಕರ್ತರ್ರಿಗೆ ವಿಯ್ಣ ಹೇಳ್ತಾರನ್ನ ಕಾರಣಕ್ಕೆ ಇವಯೇ ಇದ್ದಾರೆ ಅಂತ ಅದೇನ್ ಹೇಳಿದ್ದು ನನಗೆ ನಾನು ಅದನ್ನ ಎಷ್ಟಸ ನಂಬಕು ಗೊತ್ತಿಲ್ಲ ಹ ಆಮೇಲೆ ರಮಕಾಂತ್ ಸರ್ ಅವ ಲೈನ್ಿಗೆ ಕರ್ೊಂಡ ಹೋಗಾರ ಹ್ಕ ಹ ಅವರು ಅದಲ ಅವ್ನಲ್ಲ ಸಂಜೆ್ಳಸ ಎಲ್ಲ ಅಂತ ಕೇಳದಕ್ಕೆ ಅವ್ನು ಡೈರೆಕ್ಟ್ ಎಮ್ ಆರ್ ಬಿ ಅಂತ ಹೇಳ್ಬಿಟ್ಟು ನನ್ು ಈಸಿಯಾಗಿ ಅದಕ್ಕೆ ನಿಂಗೆ ಅದೇ ಟೈಮಲ್ಲಿ ಹೀಟ್ ಆಫ್ ದ ಮೂಮೆಂಟ್ ಫೋನ್ ಮಾಡಿ ಸ್ವಲ್ಪ ಇದ್ ಮಾಡದ್ ನಂಂತೆ ಂತೆ
ಹ್ಮ್
ಹ ಏನ್ ನಿಮ್ ಹುಡುಗ್ರಗ್ ಏನ್ ಗೊತ್ತಿರ ಏನ್ ಕೇಳಿದ್ರೆ ಅಷ್ಟು ಈ ಹೇಳ್ತಾರೆ ಎಮ ಆರ್ ಬಿ ಅಂತ ಅ್ರ ವ್ಯಾಲ್ಯೂ ಗೊತ್ತಿವ ಅವ್ರನ್ನ ಎಂಪ್ಲಾಯ್ ಅಂತ ಕುಟ್ಟರದ ಎಂತ ಹೆಂಗ ಹಿಂಗೆ ಅ ರ
ಹ್ಮ್
ಆಮೇಲೆ ಮತ್ತೆ ಮ ಬೆಳಿಗ್ಗೆ ಒಂದು ಹಬ್ಬಿಯಣ್ಣ ಮನ ಹೊಲಸಿದ್ರು ನಾನು ಅದೇ ಟೈಮ್ ಭೂ ಮ ಸರ್ ಅಪ್ಡೇಟ್ ಕೊಡ್ಬ ಅಂತ ಕರೆದರು ಅಲ್ಲೇ ಏನ್ದ ನಾನ್ ನಂಬಿಕೆ ಇಕ್ಕಿರೋಲ್ಲ ಹಿಂಗೆ ಅಂತ ಅಂದವ್ರೆ ನೀನು ಹಿಂಗೆನಾ ಅಂತ ಅಂದ ಇಲ್ಲ ಸರ್ ನಿಮ ಕ ಹ ಅಂತ ಕೆಸ ಏನು ಮಾಡ ಅಂತ ಅಂತಿದರು
ಹಾ
ಆಮೇಲೆ ಮತ್ತೆ ಲೈನ್ ಹೋಗಿ ಜೋರ್ ಜೋರ ಗ ಎಲ್ಲಾ ಕೂಗಾಡ್ತಿದ್ದ
ಹಾ ಹಾ ಹಾ
ಭಿಯಣ್ಣ ಎಸ್ ಎಂ ಟಿ ಯರು ಯಾರ ಪಾರ್ಥಸಾರ
ಹ್ಮ್ ಹ್ಮ್
ರೂಪ ಲೆ ಎರಡು ಸೆಂಪ ಇ ಅವರು ಮತ್ತೆ ರೂಪಾ ಅಭಿಯ್ಣ ಎಲ್ಲಾ ನಿಂತಸ್ಕೊಂಡು ಕೂಗಾಡಿ ತ ಒಟ್ಟು ಜೋರ್ ಜೋರಾಗಿ ಎಲ್ಲದ ಕೆ ಸಂಗ ಕೂಗಾಡ್ತಿದ್ ಅಟೋ
ಹಾ ಹಾ
ಅದೇ ಗ್ರೂಪ್ ಅಲ್ಲೂ ಕೂಡ ತುಂಬಾ ಜಾಸ್ತಿ ವಾಯ್ಸ್ ಮಾಡ್ತಾ ಇದ್ರು ಸಿಟಗಿದ್ರು ಬೆಳಗ್ಗನೆೇ ಅದೇ ಅನ್ಕೊಂಡೆ ಫಸ್ಟ್ ಎಮ್ ಆರ್ ಪೀ ಕ್ಲೇರ್ ಮಾಡಿ ಯ ನೀವು ಲೈನ್ ರನ್ ಮಾಡದ ಬೇಡ ನಂಗೆ ಫಸ್ಟ್ ಅಂತ ಹ ಹಾ ಹ
ಅದಕ್ಕೆ ಅವ್ರು ಭಾರಿ ಸಿಟ್ಟ ಇದಾರೆ ಅದಿಕ್ಕೆ ಅಬ್ಬೇ ನಾ ಸ್ವಲ್ಪ ಮಂಕ ಆಗಿದೆ ಮುಂಖಾಗ ಏನಿಲ್ಲ ನನಗ್ ಹಂಗನ್ಸ್ತ ಹಾ ಹೌದೌದು ಅದದ ಇರ್ಬದು ಮಬಲ್
ಹ್ಮ್
ನೀವ್ ಬೇರೆ ಇತ ಅಲ್ಲಾ
ಹ್ಮ್ ನಾನ್ ಇದಿದ್ದೀನಿ ನನ್ಗು ಹಾಕೊಂಡ್ ಬಾರ್ಸಿರೋರು ನಾನೇ ಮಿಸ ಬಸಾವಾಗಿದ್ದೀನಿ ಅಲ್ಲಾ ನೀವ್ ನೋಡಕ್ ಆಗಲ್ಲ ಏನ್ ರಿ ನೀವ್ ಏನ್ ಪಾ ಕೆೇಳಕ್ಕಾಗುತ್ತೆ
ಇಲ್ಲ ಈಗ ನಿಮ್ ಕಡೆಯಿಂದಾನೇ ಇವನ್ ಕಾಂತರಾಮ್ನೆ ಕಿರದಲ್ಲಣ
ಹಾ
ಹಂಗಾಗಿ ನೀವು ಸಫರ್ ಸೈಡದ ಇರ್ತೀರಾ
ಹ್ಮ
ಹಂಗಾಗಿ ಆರಾಮ್ ಆದ್ರ ನನಗೆ ಯಾವದೇ ಆತರ ಆಕೋಟಾನಂತ ನಂಬಕ್ ಹೋಗಲ್ಲ ಅದೇನಪ್ಪಾ ಅನಂಗ ಅ ರ ಉಂಟ ಆ ತರ ಕೊಟ್ಟಿದ್ದೇನೆ
ಇಲ್ಲ ಅವ್ರು ಆಾ ಕೊಟ್ಟಿದಿದ್ದಾರೆ ಅಂತ ನಾನು ಹೇಳಲ್ಲ ಬಟ್ ಆದ್ರೆ ಅದು ಏನಾಗುತ್ತ ಅಂದ್ಮೇಲೆ ಇವಾಗ ಬೋರ್ಡ್ಸ್ ಎಲ್ಲಾ ಕೌಂಟ್ ಮಾಡಕ್ ಹೋದ್ಮೇಲೆ ನಾವ ಅದ್ನ್ನನೆಲ್ಲ ಕೌಂಟ್ ಮಾಡಿರ್ತಿವಿ ವಲ್ಲಾ ಯ ಪಾಕ್ ಟಲ್ಲಿ ಮಿಸ್ ಮಚ್ ಆಗರುತ್ತೆ ಸರ್ ಈ ತರ ಟ್ರೈನ್್ ಸಿಗುತ್ತೆ ಸರ್ಕೊಂಡು
ಇದೇನಂದ್ರೆ ಉಮಾಶಂಕರ್ ಸಾರ ನಾವ್ ಇದ್ಯಾ ಅ ಅಂದ್ರೆ ಲೈನಿಗೆ ಬಂದ್ ಚೆಕ್ ಮಾಡಲ್ಲ
ಹಾ ಹಾ ಹಾ ಹಾ
ಅವನ್ ಚೆಕ್ ಮಾಡಿದೆ ಅಂದ್ರೆ ನಾನು ನೋಡ್ದ ಆ ಟೈಮಿಗೆ ಅವ್ ನಲ್ಲೆ ಕರ್ಕಂಡು ಆ ರಮಾಖಾತ್ ಸರ್ ಸಿಟ್ನಾಗ ಇದೆಲ್ಲಾ ಚೆಕ್ ಮಾಡ್ತಿದ್ದು ಉಮಾಶಂಕರ್ ಸರ್ ವಿತ್ತು ನಿನ್ನ. ಇದು ನಿನ್ನೆ ಸಂಜೆ ಅದಾದ್ಮೇಲೆ ನೋ ಡ್ರ ಈ ಅಭಿಣ್ಣ ಬಂದ್ ಬೆಳಗ್ಗೆ ಈ ತರ ಆಯ್ತ್ಕೊಂಡ್ ಅಂತ ಅಂದಾಗ ಸಿಂಕ್ ಆಯ್ತಲ್
ಹ್ಮ್ ಹ್ಮ್ ಹ್ಮ್ ಹ್ಮ್
ನಾನು ಇದ್ರರು ಇರ್ಬೋದ ಅಂತ ಅನ್ಕೊಂಡೆ ಅಂದ್ರೆ ಅವ ಅಷ್ಟೊಂದು ಟಾರ್ಗೆಟ್ ಫುಲ್ ಕೇಳಿರೋ ಡೌಟು
ಹ್ಮ್ ಹ್ಮ್ ಹ್ಮ್
ಅಂತ ಅನ್ನ ಅನ್ಸ ಆದ್ರ ಇಲ್ಲ ಸೆಕಂಡ್ ೇ
ಸಿಕ್ಕಂಡ ಕಾಣಲಿ
ರೂಪ ಎಲ್ಲ ಪಕ್ಕ ಮುಖಾಯ ಎಲ್ಲ ಇ ಮಾಡ ಬಿ ನನಗೂ ರಮಕ್ಕನ್ಸರಿಗೂ ಆಗ ನಾಗಾಲ ಜ ಅದ ಅವಯ್ಯ ನೋಡ ಎಲ್ಲ ತನೂ ಅದ ಯಾರ ಬೋರ್ಡ್ ಇದ್ವಂತೆ ನಾನ್ ಅದನ್ನ ಎಮ್ ಆರ್ ಬಿ ಅಂತ ಮತ್ತ ಎಲ್ಲೂ ಹೇಳಿ ಎಲ್ಲಾ ನೋಡ್ರಿ ಎಲ್ಲ ಕೈಲ್ಲ ಹಯ ಆತರ ಹೇಳ್ಕೊಂಡ ಬಂದಿದ್ದಾನೆ ಅಂತ ಹೇಳ್ತಾ ಇದಲ್ಲ ಅಭಿ ಅಣ್ಣ ನಾನು ನಲ್ಲೇಶ ಅಣ್ಣ ಮೂರು ಜನನು ಎಂ ಆರ್ ಬಿ ಅಭಿ ಅಂತ ಹೇಳಿದೆಯಂತೆ ನಾ ನೋಡ್ದೆ ಎಲ್ಲಿ ಹೇಳಿಲ್ಲ ತಂದಕೂಡ್ಲೆ
ಹು ಹು ಹು